ಹಾ- ಏನ್ ಮಾಡ್ತಿದ್ದೀರಾ -ಹಾ -ಇಲ್ಲ ಹೇಳಿ
ಹೌದಾ ಏನ್ ಮಾಡದ ಏನ್ ಮಾಡಿ ಮಾಡಿ ಏನ್ ಮಾಡಕ್ಐತದೆ ಬಿಸ್ಲಾನ್ ಓಡಾಡ್ತಾ ಇದನಕ್ಕ -ಆ
ಸ್ಪೆಷಲ್ ಇಲ್ವಾ‌.
ಈ -ಆ- ವಿಶೇಷನೂ ಇಲ್ಲ ಎಂತ್ದೂ ಇಲ್ಲ.
ಇವತ್ತು ಸಂಡೆ ಅಲ್ವಾ ಮಟನ್ ಚಿಕನ್.
ಹ್ಮ- ಬರ್ತೀವಿ ಮಟನ್ನು ಚಿಕನ್ನು ಮಾಡ್ಕೊಂಡು ತಿನ್ನದೇ ಕೆಲ್ಸ ನಂಗೆ
ನಿಮ್ಗೆ ವೆಜ್ ಇಷ್ಟನಾ ನಾನ್ ವೆಜ್ ಇಷ್ಟನಾ.
ಏ- ನಾನು ಮಟನ್ ಎಲ್ಲ ತಿನ್ನಲ್ಲಪ್ಪ ಅಷೂಂದು ಏನ ವರ್ಷಕ್ಕ ಒಂದ್ಸಲಿ ಆರು ತಿಂಗಳಗ ಒಂದ್ಸಲಿ.
ಹಾ- ನಮ್ಗೆ ಯಾವ್ದಂತಿದ್ರೆ ನಮ್ಗೆ ನಮ್ದ ಹೆಲ್ತ್ ಚೆನ್ನಾಗಿರುತ್ತ ಅನ್ಸುತ್ತೆ ನಿಮಗೆ.
ಅಂದ್ರೆ ಎರಡು ತಿನ್ಬೇಕು ಅದು ಇದು ಅಂತಲ್ಲ ಅದ್ರಲ್ಲಿ ಯಾವ ಅದು ಎಷ್ಟೆಷ್ಟು ಅಂತ ಅದು ಗೊತ್ತಿರಬೇಕಷ್ಟೆ.
ಹೌದಾ ಅಂದ್ರೆ ನಿಮ್ಮ ಪ್ರಕಾರ ಏನ್ ಅನ್ಸುತ್ತೆ.
ಅಂದ್ರೆ ಇದೇ ತಿನ್ಬೇಕು ಏನಂದ್ರೆ ಕಾರಿ ಹಣ್ಣು ತರಕಾರಿ ಬೇಳೆಕಾಳು ಕಾಳು ಬರುತ್ತಲ್ಲ ಅದನ್ ತಿಂದ್ರೆ ಬೇಗ ಜೀರ್ಣ ಆಗ್ತೈತೆ ರಕ್ತ ರಕ್ತನ ಪರಿಶುದ್ಧವಾಗಿರುತ್ತೆ. ಈ ಮಟನ್ ಅದೆಲ್ಲ ಪ್ರೋಟೀನು ಅದೇನಾನ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ.
ಹಾ -ಹ
ಅದನ್ನು ತಿನ್ಬೇಕು.
ಹ್ಮ್
ಆದ್ರೆ ಅದು ಜಾಸ್ತಿ ತಿನ್ಬಾರ್ದು ಅದು ಫ್ಯಾಟ್ ಜಾಸ್ತಿ ಆಗ್ಬಿಡುತ್ತೆ ಕೊಬ್ಬು ಅಂತಾರಲ್ಲ. ಈ ಮಟನ್ನು ಅದೇ
ಹಾ-ಹಾ ಇವಾಗ ನಮ್ ಹೆಲ್ತ್ಗೆ ಮೇನು ಪ್ರೋಟೀನ್ಸ್ ಬೇಕು.
ಹ್ಮ್ಮ್ ಹ- ಪ್ರೋಟೀನ್ಸ್ ಬೇಕು ಅಂತ ಅದನ್ನೇ ತಿನ್ಕೊಂಡಿದ್ರೆ ಆಗ್ತತೆ -ಹಾ. ಅದನ್ನೇ ತಿನ್ಬಾರ್ದಲ್ವಾ ಎಲ್ಲವೂ ತಿನ್ಬೇಕು -ಎ ನಾವು ತಿಂದ್ರೆ ಯ ಎಲ್ಲವೂ ಬ್ಯಾಲೆನ್ಸ್ಡ್ ಆಗೆ ಇರುತ್ತೆ. ಹ್ಮ್ -ಎಲ್ಲಾ ಸಮ ಪ್ರಮಾಣದಲ್ಲಿ ತಿನ್ಬೇಕು. ರಲ್ಲ ಹಗೆ ಎಲ್ಲೂ ತಿಂದ್ರೆ ಎಲ್ಲೂ- ಎ ಎಷ್ಟ ಎಷ್ಟ ಬೇಕು ಅಷ್ಟಷ್ಟೇ ತಿನ್ಬೇಕು ಇನ್ನಂಗ ರುಚಿ ಚೆನ್ನ. ಅಂತ ಬರೀ ವಾರ ಪೂರ್ತಿ ಮಟನೇ ತಿನ್ನೋದು.
ಹಾ
ಇದುದು
ಯಾವ ತಿಂದ್ರೆ ಅಂದ್ರೆ ಇವಾಗ. ಸ್ವಲ್ಪ ಇವಾಗ ತುಂಬಾ ಸಣ್ಣ ಇರ್ತಾರ ಅಲ್ವಾ ಇವತ್ತು ತುಂಬಾ ವೀಕ್ ಇರ್ತಾರಲ್ಲ ಅವರು ಅವ್ರಗ ಏನ್ ಸಜೆಸ್ಟ್ ಮಾಡ್ತೀರಾ.
ಸಜೆಸ್ಟ್ ಮಾಡೋದು ಅಂದ್ರೆ ಈಗ ಸಣ್ಣ ಇರೋರು ಕೆಲ್ಬರು ಅಂದ್ರೆ ಅವ್ರ ಅಪ್ಪ. ಅಮ್ಮ ಸಣ್ಣರಿ ಅವ್ರ ಮನೇಲಿ ಯಾರೋ ಒಬ್ರು ಸಣ್ಣ ಇರ್ತಾರೆ. ಹಂಗಾಗಿ ಅವರು ಹಗೆ ಸಣ್ಣ ಇರ್ತಾರೆ. ಅವರು ಎಷ್ಟೇ ತಿಂದ್ರು ದಪ್ಪ ಆಗಲ್ಲ ಕೆಲ್ಬರು ಹೆಂಗಿರ್ತಾರೆ ಅಂದ್ರೆ ಏನ್ ತಿಂದಿಲ್ಲ ಅಂದ್ರರು ದಪ್ಪ ಆತಾರೆ ಅದ ಅವ್ರವ್ರ ಏನು ಅಂದ್ರೆ ಈ ಜೀನ್ಸ್ ಅಂತಾರಲ್ಲ ಅದಕ್ ಸಂಬಂಧಪಟ್ಟಿದ್ದು ಹ ನಂಗೆ ಅಪ್ಪ ಸಣ್ಣ ಇದ್ರೆ ಮಗ ಸಣ್ಣ ತ್ತ ಇಲ್ಲ ಮಗಳು ಸಣ್ಣಕ್ ಇರ್ತಾರೆ ಆತರ ಅಂದ್ರೆ ಅವರು ಎಷ್ಟೇ ದಿಂದ್ರೂ ದಪ್ಪ ಆಗಲ್ಲ ಹಂಗೆ ಏನು ಮಾಡೋಕ್ಕಾಗಲ್ಲ ಹಂಗೆ ಹುಟ್ಟಿರ್ತಾರೆ ಹಂಗೆ ಜೀನ್ಸಿಂದ ಹಗೆ ಬಂದಿರುತ್ತೆ ಅಷ್ಟೆ ಹ್ಞ ಅವ್ರಗ್ ಆಸೆ ಇರ್ತತೆ ನಾನು ದಪ್ಪ ಆಗ್ಬೇಕಕ್ ದಪ್ಪ ಆಗ್ಬೇಕಂತ ಬಟ್ ಅವ್ರ ಏನ್ ತಿಂದ್ರು ಆ ಆಗಲ್ಲ ಬಟ್ ಅವ್ರು ಅದೇನೋ ಟ್ರೀಟ್ಮೆಂಟ್ ಅಂತಾರಲ್ಲ ಅದೆಲ್ಲ ಏನು ಮಾಡಿಸ್ಕೊಂಡ್ರೆ
ಹ್ಮ್
ಗೆ ತೊಂದರೆ ಆಗುತ್ತೆ ಅದೆಲ್ಲ ಮಾಡಿಸ್ಕೋಬಾರ್ದು ನಾವವು ಹೆಂಗ್ ಉಟ್ಟಿರ್ತೀವಿ ಎಲ್ಲ ದಪ್ಪ ಹಾಕ್ತಿವಾ ಮೀಡಿಯಮ್ ಆಗ ದಪ್ಪ ಹಾಕ್ಬೇಕು ಸಣ್ಣ ಇರ್ತವ ಇರ್ಲಿ ಬಿಡು
ಅದ ಇವಾಗ ಅವರು ಮುಂಚೆಯಿಂದ ತಪ್ಪ ಇರ್ತಾರೆ ಅವ್ರಗ ಏನಾದ್ರು ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನೋ ಲವ್ ಫೇಲ್ರ್ ಏನೋ ಒಂದ ಆಗಿರುತ್ತೆ ಅದ್ರಿಂದ ಅವರು ಇವಾಗ ಈ ತರ ಸಣ್ಣಾಗಿರ್ತಾರಲ್ವಾ ಅವ್ರು ಹೇಗ್ ದಪ್ಪ ಆಕ್ತಾರೆ
ಅಂದ್ರೆ ಅವ್ರು ಏನ್ ಗೊತ್ತಾ ಒತ್ತಡ ಅನ್ನೋದ್ ಬಿಡ್ಬೇಕು ಯೋಚನೆ ಜಾಸ್ ಮಾಡಬಾರ್ದ ಜಾಸ್ತಿ ಪ್ರಾಬ್ಲಮ್ ತೋಗೋಬರ್ಧು ಯಾವದಕ್ಕೂ ತಲೆ ಕೆಟ್ಸ್ಕೋಬಾರ್ದದು ಈಗ ಆಗೋದ ಆಗ್ತಾ ಇರುತ್ತೆ ಹೋಗೋದ ಹೋಗ್ತಾ ಇರುತ್ತೆ ತಿನ್ನೋದ್ ತಿನ್ಬೇಕು ಬಿಡೋದ್ ಬಿಡ್ಬೇಕು ಯೋಚನೆ ಎಷ್ಟ್ ಮಾಡ್ಬೇಕು ಅಷ್ಟು ಇಷ್ಟೇ ಮಾಡಬೇಕು ಏನೋ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ದಿನ ಪೂರ್ತಿ ಊಟ ಬೇಡ ನಿದ್ದೆ ಬೇಡ ತಿಂಡಿ ಬೇಡ ಏನು ಬೇಡ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ ಕಕೊಂಡ್ ಕುೂತ್ಕೊಂಡ್ರೆ ಹೆಂಗ ಆಗ್ತಿತಿ ಹೇಳೇಳು ಅಲ್ವಾ ಅದಕ್ಕೂ ನಿಮ್ ಕಲ್ನ ಹುಡ್ಕಕ್ಕೂ ಆಗಲ್ಲ ಆ ಸಮಸ್ಯೆ ಸಮಸ್ಯೆ ತರನೇ ಇರುತ್ತೆ ಬಿಟ್ಬಿಡ್ಬೇಕು ಯಾವಾಗ ಆಗ್ತತೆೋ ಅವಾಗ ಆಲಿ ಅಲ್ವಾ ನಾವು ಯೋಚನೆ ಮಾಡೋದ್ರಿಂದ ಆರೋಗ್ಯ ಕೆೋದು ನಮಗೆ ತಾನೆ ಇನ್ಯಾರ್ಗ ಆಗುತ್ತೆ ಯೋಚನೆ ಮಾಡ್ಬಾರ್ದು ಬಿಡ್ ಬಿಡ್ಬೇಕು ನಿಮ್ ಎಷ್ಟು ಯೋಚನೆ ಮಾಡ್ತೀರಿ ಅಷ್ಟು ನಿಮ್ಮ್ ಆರೋಗ್ಯ ಕೆಡುತ್ತೆ ಯಾವದಕ್ ಬೇಕೋ ಅದಕ್ ಮಾತ್ರ ಕೊ ಏನೋ ಪ್ರಿಯಾರಿಟಿ ಕೊಟ್ಟು ಯೋಚನೆ ಮಾಡ್ಬೇಕು ಅದನ್ ಬಿಟ್ಟು ಚಿಕ್ಕದಕ್ಕೂ ಯೋಚನೆ ಮಾಡೋದೇ ದೊಡ್ಡದಕ್ಕೂ ಯೋಚನೆ ಮಾಡದು ಹಂಗೆ ಮಾಡಬಾರ್ದಲ್ವಾ ಹ್ಞೂ ನಂದಂತೂ ಹಂಗೇ ಅನಪ್ಪಾ ಸಿದ್ಧಾಂತ ನಾನ್ ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ ಅದ ಯಾವ್ದಾದ್ರು ಇಲ್ಲಿ ನಾನ್ ಮಾಡ್ತೀನಾ ಓಕೆ ಮಾಡ್ತೀನಿ ಇಲ್ಲ ಬಿಡ್ನಿ ದಿನ ಬಿಟ್ಬೋದು ಅಷ್ಟೇ ಒಥರ ಹ್ಮ್ ಯಾಕೆ ಯೋಚನೆ ಮಾಡ್ಬೇಕು ಆಗೋ ಟೈಮ್ಗೆಲ್ಲ ಆಗ್ತವೆ
ಹಾ ಹೌದು ಹಾ ಕರೆಕ್ಟ್ ಕರೆಕ್ಟ್
ಹುಷಾರಿಲ್ಲ ಅಂದಣ ಅನ್ನ ತರ ಆಗ್ಬಿಟ್ಟ ಹ ಯಕೋ ಕೆ ಹ್ಮ್ ಅವಾಗ ಅವವಾಗ ಹಂಗೆ ಮಾಮೂಲಿ ಈಗೋ ಮಳೆ
ಹಾ ಹೌದೌದು ಮಳೆಗೆ ವೆದರ್ ಸ್ವಲ್ಪ ಇದಾಗಬಿಟ ನಾವೇ ಇದಾಗಬಿಡ್ತೀವಿ
ಹ್ಮ್ ಮಳೆಲ್ಲ ಒಂಚೂರು ನೆನೆ ನೆಂದಿದ್ನ ಪೊರಸ್ಕಳ ಆಗಿಲ್ಲ ಅಂದಬಟ್ಟೆ ಬಂದು ಇಲ್ಲಿ ಬ ನೋ ಹಾಕಿ ಈ ಬಟ್ಟ ಬಟ್ಟೆಲ್ಲ ನೆನ್ಂತೋಗಿದ್ವ ಹಂಗೆ ನೆನ್ಕೊಂಡಿರೋ ಇದದ್ರಲ್ಲೇ ಓಡಂದು ಬಟ್ಟೆಗಳು ಅಂತ ಹಕೊಂಡೆ ಅವನ್ ಎಂದೋಗಿದ್ವ ಒರ್ಸ್ಕೊಳಕ್ ಒಂದ್ ಬಟ್ಟೆ ಇಲ್ಲ ಎಲ್ಲಾ ಮಾಡಿ ತಲೆ ಒರೆಸ್ಕೊಂಡ ಇಲ್ಲ ಅದಕ್ಕೆ ಅದೊಂದಚೂರು ತಂಡಿ ಆಗ್ಬಿಟ್ಟೈತಿ ಕೆಮ್ಮ ಆಗ್ಬಿಟ್ಟೈತಿ ಹೂ ನಮ್ಮಮ್ಮ ಹಂಗ ಹೇಳಿದ್ರೆ ಹೂ ಇನ್ಸಾಲ್ಪನ್ನೀನಿ ಸರಿ ಹೋಗ್ತೈತೆ ಅಂತ ಬೈತು ಹೂ ಹೂ ಅವ್ರ ಭಯೋ ಜಾಸ್ತಿ ಹೊರ್ಗಡೆ ಹೋದ್ರೆ ಛತ್ರಿ ಇಟ್ಕೊಂಡ್ ಹೋಗ್ಬೇಕು ಅವ್ರು ಹೇಳ್ದಂಗೆಲ್ಲ ಕೇಳ್ಬೇಕು ಛತ್ರೆ ಎತ್ಕೊಂಡ ಹೋಗ ಯಾಕೆ ಛತ್ರಿ ಎತ್ಕೊಂಡ್ ಹೋಗಕ್ ಕಷ್ಟನಾ
ಹ
ಅಂತ ಹೇಳ್ತಿದ್ದೆ ಬ್ಯಾಗೇ ಹೊತ್ಕೊಂಡು ಹೋಗ್ತೀಯಾ ಒಂದು ಲಿಡ್ಡು ಬಾಟ್ಲ್ ಎತ್ಕೊಂಡುೋಗ್ತೀವಿ ನೀರು ಹ ಒಂದ್ ಛತ್ರಿ ಎತ್ಕೊಂಡ ಹೋಗು ಹಾಗಲ್ವೇ ಅಂತ ಬೈತಾರೆ ಅದಕ್ಕೆ ಏನ್ ಮಾಡಕ್ ಆಗಲ್ಲ ಅವ್ರು ಬೈತಾರೆ ಅಂತ ನಾವ್ ಬೇಜಾರ ಮಾಡ್ಕೊಳಕ್ ಆಕ್ಬೇಕ
ಹೌದು
ಹೂ ನಿಮ್ಮನೇೆಯಲ್ಲಿ ಬೈ ಅಲ್ವಾ
ಬೈತಾರೆ
ಹೂ ಈ ನಮ್ಮ ಮನೆಯಲ್ಲಂತೂ ಸಕ್ಕ ಸಿಕ್ಕಾಪಟ್ಟೆ ಬೈತಾರ
ನಮ್ಮ ಮನೇಲ್ಲೂ ಬೈತಾರೆ ಮಳೇಲ್ ನೆನ್ಬೇಡ ಹುಷಾರಾಗಿರು ಬೈತಾರೆ ಬಟ್ ಏನ್ ಮಾಡ್ಲಿ ಇ ಕೆಲ್ಸ ಮಾಡತಿವಿ ಎಲ್ಲ ಕೆಲ್ಸ ಆಗಿರುತ್ತೆ ಅಲ್ವಾ
ಹ್ಮ್ಹೂ ಅದೇ ಅದೇ ಅವ್ರಗ ಏನ್ ಗೊತ್ತಾಗ್ಬೇಕು ನಾವೆಷ್ಟು
ಹೌದೌದು ಪಾಪ ಅವ್ರಗ್ ಗೊತ್ತಿರ್ಬೇಕಲ್ಲ ಪೇರೆಂಟ್ಸ್ಗೆ
ಅದೇ ಅದೇ ಅದೇ ಹೂ ಅವ ಅವೇ ಅವರು ಅವ್ರ ಮುಖಕ್ಕೆ ನೇರವಾಗಿ ಅದೇ ಅದೇ ಅದೇ
ಬ್ಯಾಂಗ್ಳೂರು ಬಿಡು ಆರಾಮಾಗಾರೆ ಅಂತ ಅನ್ಕೊಂಡಿರ್ತಾರೆ ಪಾಪಾ ಅಲ್ವಾ
ಯಾವ್ ಇಲ್ಲ ಏನ್ ಕಷ್ಟ ಪಡ್ತೀವಿ ಅಂತ ಅವ್ರಿಗ ಹೆಂಗ ಗೊತ್ತ್ ಒಂದ್ ಕಿಲೋಮೀಟರ್ ಓಡ್ತೀವಿ ಒಂದು ಬಸ್ಸಿಗೆ ಹೋಗ್ಬೇಕಂದ್ರೆ ಹಾಂ ತಾನೆ ಎಷ್ಟು ದೂರ ಬೆಳಗ್ಗೆ ತಕ್ಷಣ ಏನ್ ಅಡಿಗೆ ಅ್ಯ ಮಾಡಿಟ್ಟು ಹತ್ರರ ಅಲ್ವೇ ಐದ್ ಗಂಟೆಗೆಂದು ರೆಡಿ ಡಿ ಆಗಿ ತಿಂಡಿ ಮಾಡು ಹೋಗ್ವಿ ಬಾಕ್ಸಿಗೆ ಹಾಕ್ ೋ ಬ್ಯಾಗ್ ಎತ್ಕೋ ಓಡೋನ್ನಷ್ಟಲ್ಲ ಹಂಗ ಹಿಂಗ ಮಾಡ್ ಿವವಿ ಎಂಟೂವರೆ ಅಲ್ವೇ ನೀವು ಎಂಟೂುವರೆಗೆ ಹೋಡೋಗದ
ನಾವು ಎಂಟುವರೆಗೆ ಹೋಗ್ಬೇಕು ಎಂಟು ಎಂಟುವರೆಗೆ ಹೋಗಕೆ ಆಗಲ್ಲ ನಮ್ ಕೈಲಿ ಟ್ರಾಫಿಕ್
ಎದೋಳ್ಬೇಕಲ್ಲ ಬೇಗನೆ ಎದ್ದೋಳ್ಬೇಕು ಅದು ಮನೆಗಿದ್ರೆ ಬೈತಾರ ಅಪ್ಪ ಅಮ್ಮ ಅಂತ ಎದೋಳ್ ಅಂತಾನೆ
ಎದ್ದೋಳ್ತೀವಿ ಬಟ್ ಆಗಲ್ವಲ್ಲಾ ಎದ್ದೋಳಕೆ ಆಗಲ್ಲ
ಇದೊಳ್ಬೇಕು ರಾತ್ರಿ ಸ್ವಲ್ಪ ಬೇಗ ಾನಕಬೇಕ ರಾತ್ರಿ ಬೇಗ ಮಾಲ್ಕೊಡ್ರೆ ಸರಿಯತತನಿ
ಪಿ ಜಿಲಿ ಎಲ್ಲ ಇರೋದು ಬೇಗ ಮಾಲ್ಗಕ್ಕೆ ಅಲ್ಲ ಹುಡುಗಿರೆ ಎಲ್ಲ ಫೋನ್ ನೋಡ್ತಿರ್ತಾರಲ್ವಾ
ಹೂ ಓಹೋ ಹುಡ್ಗಿರ್ ನೋಡ್ಲದ್ರ ನೀವು ನೋಡ್ಬೇಕಂತನಾ
ಹೂ ಹ ಹಂಗಲ್ಲ ಅವ್ರು ಮಾತಾಡ್ತಿರ್ತಾರಲ್ವಾ ಸೌಂಡಿಗ್ ನಿದ್ದೆವರಲ್ಲ ಎಲ್ರರು ಮಲ್ಕೊಂಡ್ರೆ ಮಲ್ಕೋಬೇಕು ಅನ್ಸ ಮತ್ತೆ
ಹೂ
ಹ್ಹೂ
ಹಂಗ ಮಾಡ್ತೀರ
ಹಾ ಅವರು ಬೇಗ ಮಲ್ಗೋಲ್ಲ ಅದೋಸ್ರ ನಾವು ಬೇಗ ಮಲ್ಕೋಲಲ್ಲ ಮಲ್ಕೊಂಡ್ಬೇಕು ಅಂದಕೊಂಡ್ರು ನಿದ್ದೆ ಬರ್ತಿರಲ್ಲ
ಹ್ಮ್ ಅದೇ ಮಲ್ಕೊಳೋದೇನ ಮಲ್ಕಂತೀರಾ ನಿದ್ದೆ ಮಾತ್ರ ಬರಲ್ಲ
ನಿದ್ದೆ ಬರಲ್ಲ ಅದೇ ಪ್ರಾಬ್ಲಮ್ ಮಲ್ಕೊಂತೀವಿ ಮಲ್ಕೊಕಂತಾನೆ ಹೋಗ್ತೀವಿ
ಹೂ
ಮಲ್ಕೋಬೇಕು ಅಂತೇನ ಹೋಗ್ತೀವಿ ಬಟ್ ನಿದ್ದೆ ಬರಲ್ಲ
ಹ್ಮ್ ಇ ಹಂಗ ಮಲ್ಕೊಂಡಿಲ್ಲ ಅಂದ್ರೆ ಹಂಗೆ ಇರೋ ಬರ ಕಾಯಿಲೆಗಳೆಲ್ಲ ಎತ್ತ
ಹೌದೌದು
ಮಳೆಯಲ್ಲಿ ನೆನ್ಕೊ ಬಂದು
ಬ್ಯಾಂಗ್ಳೂರ್ ಸಿಕ್ಕಾಪಟ್ಟೆ ಮಳೆ ಅನ್ಸುತ್ತೆ ಅಲ್ವಾ ಬೆಂಗ್ಳೂರ್ಲ್ಲಿ ತುಂಬಾ ಮಳೆ ಅನ್ಸುತ್ತೆ ಅಲ್ವಾ ಹ ನಮ್ಮ ಏರಿಯಾದಲ್ಲಿನ ಒಂದು ಮರ ಬಿದ್ದೋಗ್ಬಿಟ್ಟೈತಪ್ಪ
ಹ್ಮ್ ಹ್ಮ್ ಹೌದಾ
ಇಲ್ಲಿ ಇರೋ ಇಲ್ಲಿರೋ ಮರಗಳಿಗೆ ಆಯಸೆ ಇಲ್ಲ ಸ್ವಲ್ಪ ಗಾ ಳಿ ಜೋರಾಗಿ ಬಿಸಿದ್ರೆ ಬಿದ್ದೋಗ್ಬಿಡುತ್ತೆ
ಏನ ಹೇಳಿ
ಬ್ಯಾಂಗ್ಳೂರಲ್ಲಿ ಇರೋ ಮರಗೊಳಿಗೆ ಜಾಸ್ತಿ ಆಯಸ ಇಲ್ಲ ಅನ್ಸುತ್ತೆ
ಏ ಹಂಗೇನಿಲ್ಲ ಅವಕ್ಕೆಲ್ಲಾ ಈ ಬೇರುಗಳೆಲ್ಲಾ ಕಡಿಮೆ ಆಳ ಹೋಗಿರ್ತವೆ
ಹಾ
ಅದು ಸಿಮೆಂಟ್ ರೋಡ್ ಅಲ್ವಾ ಜಾಸ್ತಿ ಸಿಮೆಂಟು ಇದೇನೋ ಟಾರ್ ಅಂತಾರಲ್ಲ ಆ ತರದಲ್ಲಿ ಆ ಗುಂಡಿ ಬೇರೆ ಮೇಲೆನೆ ತೆಗ್ದಿರ್ತಾರೆ ಆ ಬೇರೆಗಳು ಹಾಳಕ್ಕ ಹೋಗಿರಲ್ಲ ಅವು ಏನ್ ಮಾಡ್ತವೆ ಆಳ ಕಡಿಮೆ ಇದ್ದಾಗ ಆಯ ಮತ್ತೆ ಬತಾ ಇರ್ತಷ್ಟ ಹ್ಮ ಮತ್ತೆ ಇನ್ನೇನೊಪ್ಪ ಸಮಾಚಾರ ತ್ತರ
ಹೇಳ್ಬೇಕೆಲ್ಲ ನೀವೇ ಹೇಳಿ ಕೇಳೋಣ
ಅಂತ ಹೇಳಿ ಯಾವಾಗಲ ಇರೋ ರಾಮಾಯಣನೇ ಹೊಸ ರಾಮಾಯಣ ಎಲ್ಲಿ ಬರಿಯೋಣ
ಬೇಗ ಎದ್ದೇಕು ಎದೋಬೇಕು ನಮ್ದು ಏನಿದೆ ಕೆಲ್ಸ ಮಾಡ್ಕೋಬೇಕು
ಹ್ಮ್ ಎದ್ದು ಹ್ಮ್ ಎದ್ದು ತೊಳ್ಕೋ ರೆಡಿಯಾಗು ಓಡು ಬಾಕ್ಸ್ ಹಾಕೋ ತಕ್ಕೋ ಓಡ್ ತಾ ಇರುವುದೇ ಯಾವಾಗ್ಲೂ ನಡೀತಾನೆ ಇರುತ್ತೆ ಅಲ್ವಾ ನಿಮ್ಗೇನ್ ಹತ್ರ ಏನೋ ಬಿಡ್ರಿ ಆಫೀಸು
ಅ ಆಫೀಸ್ ಏನ್ ಅತ್ರ ಇಲ್ಲ ಅಕ್ಕ ದೂರನೆ ಹ್ಮ್ ಸರಿ ಸರಿ ಆಯ್ತು ತಗೊಳ್ಳಿ ಇನ್ನೊಂದ್ಸಲ ಫ್ರೀ ಇದಾಗ ಮಾತಾಡೋಣ ಹಾ ಓಕೆ ಬಾಯ್